ಹಲೋ ಹಲೋ ಆರಾಮ್ ರೀ ಸರ ಆರಾಮ್ ರೀ ಸರ
ಆರಾಮ್ರೀಸರ
ಹ್ರ ಊಟ ರೀ.
ಆಯ್ತ್ ನೋಡ್ರಿ ಊಟ. ಏನ ಅಲಡ್ರ ಸತ್ತ ಕುಂತೀವ
ಹ ಕಾಯತರಿ
ಹಾ ಅ್ರ
ಹಾ.
ನೀವ ಎಲ್ಲಿಗ ಇರ್ರ ಆರಾಮೇವ್ರ. ಹಲೋ
ದೇಶ ದೇಶವಾಲ ಕಡಿಗಿ ಬಂದನ್ ರೀ ಸರ್
ಹ ಸತ್ತ ಕು ಚುರ ಸರ
ಆರೆ ಯ್ತ್ ಹಂಗಾದ್ರ
ಎಲ್ಲಿಗ ಹೋಗಬೆಕರ
ಎದ್ದಗಲ್ರಿ ಹಾಕ್ಲಕ್ಕ ಬಂನ್ನೆ
ಯಾರಾರು ಹೋಗೀರ
ನಾನು ನಮ್ಮ ಮಾಮ ಅವರು ಬಂದವರು ಹಂಗೆ ಸತ್ಯಾಗ ಹಾಕತಿವಿ.
ಆ.
ಹಾ ರ
ಊಟ ಆಯ್ತ್ರಿ.
ಆಯ್ತ್ ನೋಡ್ರಿ ಊಟ ಹೊಳಗೆಲ್ ಉಂಡ್ ಬಂದ್ವಾ.
ನಾನು ಉಂಡಿನ ನೋಡ್ರಿ.
ಯ ಅಮಾಷೆ ಮಾಡ್ರೆ ನಿನ್ನೆ ಮಾಡಿ ಅಮಾಷೆ
ಇವತ್ ನಾವವು ಇವತ್ತೇ ಮಾಡಿವವ್ರಿ ನಿನ್ನೆ ಸ್ವಪ ಒ ಪಾರ್ಸ್ ಹತಿರಿ ನಮ್ ಕಡಿದ
ಆ ರೀ
ಅದಕ್ಕರ
ಆಯ್ತ್.
ಆಯ್ತ್ರಿರ ಏನ್ ಮಾಡಡ್ತ್ ಊರ್ ಕಡೆ.
ಸತ್ಯಐ ಬಕ್ ಮಾಡ್ರ.
ಆ ರೀ
ಹ ಎನ್ರೀ
ಎಲ್ಲಾರು ಹೆಂಡರು ಮಕ್ಳ ಆರಾಮಾರ್ರಿ
ಹ ದೇವ್ರ
ನಮೂನು ಹೊರವ ಅವ್ರೀ ಸೈದಕ್ಕೆ ಪ ಪರ್ಕ ಬಂದೀವ್ರೀ
ಆ ರೇ
ನಿಮ್ದ ಏನ್ ನೋಡತ್ರರಿ
ನಾ ಸತ್ತ ಇಬೇಕ ನೋಡ್ರ ಒಂದ್ ಗಂಟೆ ಎರಡ್ ಗಂಟೆ
ಹ ರೀ
ಹಾ ರ
ಹದ ನಂಗಾದ್ರ ಯತ್ ಹ
ಏನ್ರೀ
ರಾಮ್ಜೀ ಇದದ್ದಂಗ ಆದ್ರೆ ನಿಮಗಗ
ಹಾರ
ನಮ್ದ ಆಕಳು ಮೆಳ್ಸಿ ಸರಿಕ ತಕತನ್ರಿ ಇ ಆಕಳ ಕಟ್ಟ ನ
ಹಾ ರ ಮನಿಗೆ ಆಗ ಬರ
ಬರ್ಬೇಕ್ರ ಇನ್ನು ಆದ್ರೆ ಬರ್ಬೇಕ್ರ
ಹಾ ರ ಯಾವಾಗ ಬರಕ್ ರೀ ಮನೆ
ಬರ್ಬಕ್ ಹ ಇನ್ನು ಲೇಟ್ ಆದ್ರಿ
ಎಷ್ಟು ಗಂಟೆ
ಸ್ವಲ್ಪ ಲೇಟ್ ಆದ್ರ
ಹಾ ರ
ಹಾ ರೀ
ಆಯ್ತ್ ರ ಹ
ಊಟಾಯತ್ ರೀ
ನಮದ್ನ ಆಯ್ತ್ ನೋಡ್ರಿ
ಆಕ ಅರಮನ ಅವ್ರ
ಹರ್
ಹ
ಆ ರೀ
ಆಕ್ಳ ವರಾಮ ಅವ್ರೀ
ಹೂನ್
ಆಯ್ತ್ರ
ಅ ಮಾವ
ಆರೆ
ಊರ್ ಕಡೆಗ್ ಏನ್ ನಡದ್ರೆ
ಏನಿಲ್ಲ ಸತ್ಯ ನೋಡಿದರೆ
ಸತ್ಯ ಆದ ನ ಅರ್ತ
ಹಾ
ಹೌದೆಲ್ರ ಆಕಳ ಮಾಸಕ್ ಬಂದ್ ಇವಾಗ ಓ ಇನ್ನೊ್ಸ ಒಂದ್ ಗಂಟೆ
ಆಯ್ತ್
ಇಲ್ಲಿದ್ದೇನ್ರರಿ ಕಷ್ಟಪ್ನ ಬಾಯಿ ಬಲ್ದ್ದೇನ್ರರಿ ಬೇರವ ಐದ್ ಒಳ ಐದ್ರ ಒಳಗೆ ಬಿಟ್ಟೇನ್ರಿ ಬೇಕ್ಂತ
ಅಲ್ಲಾ ಗೌಡ್ರು ಗೆರೆ
ಗಡ್ರಲ್ದಾಗಿದ್ದೀರರಿ
ಹಾರಾ
ಹಂಗಾಗ
ಹಾ
ಹಾಕಿ ಕೊಡೊ
ನಾಳೆ ಇಲ್ಲಿಗೆ ಬರಬೇಕಟ್ರ
ಹಾ ಹಾರೀ
ಹಾ ಇವ್ರೀ ಮಳಿ ಹೊಡೆಕಾದಂನ್ರೀ ಅಕಡೆ ಮಳೆ ಬಂದೇನ್ರಿ
ಇಲ್ಲಾರಿ ಮಳೆ ಬಂದಿಲ್ಲ
ಮಳೆ ಬಂದಿಲ್ರಿ
ಇಲ್ಲರೀ
ಸಂಜೆ ಕೊಡದ್ರಿ ಮಳೆ ನಾನು
ನಿನ್ನೆ ನಮಗೆ ಒಂದು ಜಿನಿ ಜಿನಿ ಇಡ್ತೀ ನಮ್ಮ ಕಡೆ
ಹಾ ರೀ
ಹಾ ರೀ
ಆಯ್ತ್ರಿರೀ ಜಿನಿ ಜಿನಿ ಹೊಡಿತೆನ್ರರಿ ನಿನ್ನೆ
ಹಾ ರೀ
ಈ ಕಡೆ ಏನಲ್ರೀ ಕುಟ್ಲಕ್ ಈ ಕಡ ಏನ್ ಹೊರ್ತ ಒಡಕ್ದ್ರೀ
ಹಾ ರೀ
ಹ್ಮ್
ಆಯ್ತ ಆಯ್ತು
ಹ ರೀ
ಹಾ
ಏನಾರು
ಏನ್ ಆಡರೀ
ಏನಿಲ್ಲ ನೋಡ್ರಿ ಇಲ್ಲೇ ಒಂದು ತೆಂಗಿನ ಗಿಡಕ್ಕ ಇದ್ದನ್ ಇಷ್ಟತ್ತ ಉಣಕಾತಾರ ಆ
ಹೇಳ್ರಿ
ನಿಮ್ದು ಏನ್ ನೆಡದ್ರಿ
ಮತ್ಕೇತ್ರಿ
ಹಾ
ಜಗೆ ಬಿದ್ದೆ ಸ್ವಲ್ಪ ಇತ್ತು
ಜೈ ಬತ್ತಾ
ಆಯ್ತ್. ನೋಡ್ಕತ್ತರ್ರಿ ಮತ್ತೆ ಬೆಳೆ ಇವಾಗ ಬೆಳೆ ಎಲ್ಲ ಅ ತಳತ.
ಆ.
ನ್ರ.
ಏನ ಆ ಕ
ಹನ್ರನ್ರಾ
ಮುಂದ
ಕೂಲಿಯಾರರು ಬಂದಾರೇ
ಬ ಬಧ ಆರ್ಜ
ಒಂದು ಯತ್ ಹಂಗಾದ್ರ
ಹ
ಏನಡತರ ಊರ್ ಕಡೆ ಆರಾಮೇ ನೀ ಮಳೆ ಬರಲ್ಲ ಅಂತ ಅವಾಗ ಯಾವದ್ರಿದ್ರಿ ಸಾಕತ್ ಹೋಗಬಿಡಕಾದ್ರಿ ಹ ನಾವ ಎಟ್ಟ ಬಂದಿತ್ತು ಅಂದ್ರೆ ಖಾರ ಆತಿದಡ
ಕ ಬರವಲ್ದ ಅಣಣ ಬರ ನಿನ್ನೆ ಬಂತ ಇವಾಗ ಬರವಲ್
ಸಜ್ಜಿಕ್ ಬರ್ತ್ ರೀದು ಮಳೆ ಇ ಬಿಸಕೊಂಡ ಬತ್ತ
ಸಂಜೆ ಕನ್ನ ಬರ್ತದ
ನ್ರ ಈ ಕಡೆಏನ್ನ್ಎಲ್ಲ ರೀ ಹೊರ್ತ ಬಿಡ್ತವಿರೀ ಅವ
ಆ ಈ ಎತತಕ್ಕ ಯಾರ್ಯಾರು ಬೈತಾರ
ಅ ನಮ್ ಮೌವ ಪಿಕ ಪವನ ನಮ್ಮ್ ಅಕ್ಕನ ಮಾಮ ಏಳು ಜನ ಇದು ರೀ ನಾವು ಅಕಡೆ ಗುಂಟ ಆಯ್ತ್
ಆಯ್ತ ಅಂದ್ರ ಒಂದ್ ಗುಂಟೆ
ಹೂ ರೇ ಈ ಕಡೆದ ಆಯ್ತಿವಿ
ಎರಡ್ ಗಂಟೆ ಅಡಿ ಎರಡ್ ಗಂಟೆ ಅ ತಕೊಂಡ್ ಹತ
ಅ ಇಲ್ಲ ರೀ ಹಾತಗತಿ ಹಗೋತವ್ರೀ ಸ್ವಬ್ ಡಾನ್ತ್ ಅಂತವಿ
ಆಯ್ತಾಯ್ತ್
ಹ್ಮ್ ಹ ರೇ ಹೋಯ್ತರೀ ಮೈತ್ ಹಾಕಂತಿಲ್ಲ ಮೈತ್ ಹಾಕೋಬ್ರೀ ಮುಂಜೆಲಿ ಆರ್ ಗಂಟೆಗೆ ಎದ್ದ ಬಂದಿವವ್ರೀ
ನಾನು ಹೋಗ್ಬೇಕಕ್ ಈಗ ಎರಡು ಗಂಟೆ ಮೈತ ಕೊಂಡ ಕಿಂದಲ್
ಆ ಬರಿ ಹಂಗಾದ್ರ ಊರ್ ಕಾಡಗ್ ಬರ್ರಿ ಗಾಡಿ ತಂದು
ಆ
ಊರ್ ಕಡೆಗ್ ಬರಿ
ಬಾರತ ತಾರ
ವಾರ್ತ ಹ್ಮ್ ರೀ ಬರಿ ಬರಿ ನಾನು ಡಾಣತ್ ಇನೊಂದ್ ಹತ್ತ ಹದ್ನೈದು ಸಾಲ ಅವ್ರಿ
ಹಾಂ ರ
ಔಷ ಔಷಾಗದ ಹೋಯ್ತೀಳ ಸಲ್ತಿ ಸರಿ ಕೊಡೆ ಯಾಕೊಂಡ್ ಬರ್ತನ್ ಇಕಡೆ ಅಕಡೆ ಬನ ಒಂಗ ರಾದ್ರಿ ಅವಳ
ಆಯ್ತ್ರಿ ಹಂಗ್ರ
ಅವನು ನಲ್ಲ ಪ್ರಯಾಸಕ್ಕೆ
ಮನಗ್ ಬರ್ರಿ ಉಂಡುವಾಮತ್ ಹಲೋ
ಆ ರೀ
ಮನಿಗ್ ಬರ್ರಿ ಉಂಡ್
ಬರ್ತನ್ ರ ಸಂಜೆಕ್ ಭರ್ತನ ಬಂದ್ರೂ ಕೆಲ್ಸ ಆದ್ರೆ ಇಲ್ಕಂದ್ರೆ ಬರ್ತದೆ ಸಂಜಕ್ಕೆ
ಆಯ್ತಯಯ್ತ್
ಆ ಗಾಡಿ ಬಡಿ ಚರ
ಆಯ್ತಯ್ತ್ರಿ
ಮಾಡಸಕದು ಗಾಡಿ ಹಲ್ಕಂದ್ರೆ ಆಯ್ತ್ ಹಂಗಾದ್ರ ಎಳ್ಳರಿ
ಚಾರ್ಜ ಕೆಲಸ ಇ ಹೊಡ್ರ ಇಡ್ಲಾರ
ಹ್ಮ
ಚಾರ್ಜ್ ಕಲಸ ಐತ್
ಈಗ ನೋಡ್ರಿ
ಆಡ್ರ